ಹೇಳ
ಹಾ ಹಲೋ ಮತ್ತೆ ಏನ್ ಸಮಾಚಾರ
ಯಾರ ಯಾರ ಆಯ್ತಾ ಊಟ
ಹ ಆಯ್ತು ನಿಂದು
ಹು ಆಯ್ತು ಏನ್ ಮಾಡ್ತೀರಾ
ಏನ್ ಮಾಡ್ದೆ
ಏನಿಲ್ ಕಣೋ ಊಟ ಮಾಡ್ಕೊಂಡ್ ಸುಮ್ನೆ ಕುಂತೀನಿ
ಅದೇ ಊಟ ಏನ್ ಮಾಡ್ದೋ
ಅಣ್ಣ ಸಾಂಬಾರ ಇನ್ನೇನ್ ಐತಿ
ಏನ್ ಸಾಂಬಾರ್ ಮಾಡೋರೆ
ಹು
ಏನ್ ಸಾಂಬಾರು ಮಾಡವರೇ
ಅನ್ನ ಸಾರು ಮಾಮೂಲಿ ಬೇಳೆ ಸಾರು
ಏ ಅದೇ ದಿನಾನ
ಅಯ್ಯೋ ಅದು ಯಾವ ಸಾರ ಮಾಡಿದರ ಗೊತ್ತಿಲ್ಲ ಒಂತರಾ ಮಿಕ್ಸ್ ಮಾಡ್ತಾರ ಕಣ್ಲಾ ಮಧ್ಯಾಹ್ನ ಸಾರನು ಸೇರ್ಸಿ
ಚಿಕನ್ ಯಾವಾಗ ಮಾಡ್ತಾರಲ್ಲ ಏನ್ ಸಾಂಬಾರು ಚಿಕನ್ ಯಾವದ ಮಾಡೋದು
ಕೋಳಿ
ಪ್ಲಮ್ಮು ಇಲ್ಲ ಬೈಲರ
ಮಾಮೂಲಿ ಪಾರಾಮೆ
ಏ ಫಾರಂ ಹೆಂಗ ತಿಂತರ್ಲಾ ತಿನ್ನಕ್ಕ ಆಗುತ್ತ ಫಾರಂ
ಹು ಏನ್ ಬಯಲರ್ ಕೋಳಿ ನಾಟಿ ಕೋಳಿ ತಂದ ಮಾಡಿರಾ
ಇಲ್ಲ ನಾವು ಫಾರಂ ಹೆಂಗಲ ತಿಂತಿ ನಮ್ಮ ಮನೆಯಲ್ಲಿ ಅ ಅಡ್ಗೆ ಮಾಡಿದ್ರು ಊಟನೇ ಮಾಡದ ನಾನು ಾರಾಮ್
ಹ್ಮ್
ಕೊಳದಿಂದ ಇದದ್ದವ್ರಿಗೆ
ಹ್ಮ್ ಇಲ್ಲ ಎಲ್ಲಾ ತಿಂತಾರಲ್ಲ
ಹ್ಮ್ ಎಲ್ಲಾ ತಿಂತ
ಮಾಮೂಲಿ ಎಲ್ಲ ಎಷ್ಟೆ ಎಷ್ಟಿನ ಇರೋದಿಿಲ್ಲ ಲಿಂಗಜ್ ಕಿಂಗಜ್ ಯಾರಿಲ್ಲ
ಓ ಅಲ್ವಾ ಹಂಗಂತ ಎ ಸಿ ಎಷ್ಟ ಅಷ್ಟಲ ಅಲ್ವಾ ಅದು ನಮ ಚೋಟ ಅವ್ರಿಗೆಲ್ಲ ಏನ್
ಅವ್ರಗ್ ಬೇರೆ ಸಪ್ರೇಟ್ ಬಾಳೆನ್ನ್ ಕೊಡ್ತಾರ
ಮಟನ್ ಇ ನಲ್ಕು ಪೀಸ ಮೂರು ಪೀಸ್
ಹಾ ಅದ ಐದು ಪೀಸ್ ಆಗ್ತವ ಪರವಾಗಿಲ್ಲ.
ಓ ಸಾಂಬಾರ್ ಅನ್ಲಿಮಿಟೆಡ್, ಚಿಕನ್ ಮತ್ತ ತಾ ಲಿಮಿಟೆಡ್.
ಹ್ಮ್.
ಚಿಕನ್ ಎರಡನೇ ಸಲ ಹೋದ್ರು ಹಾಕ್ತರಾ.
ಮೀಕಂದ್ರೆ ಹಾಕ್ತಾರೆ ಒಂದ್ ಎರಡು ಪೀಸ್.
ಹ್ಮ್.
ಹ್ಮ್.
ಅದ್ನಾರ ಚೆನ್ನ್ಗ ಮಾಡ್ತಾರಾ ಮಟನ್ ಕೋಳಿ ಸಾರನಾರಾದ್ರು. ಹ್ಮ್,
ಹ್ಮ್.
ಅದೊಂದ ಚೆನ್ನಾಗಿರುತ್ತೆ.
ಚೆನ್ನಾಗಿರ್ತದೆ.
ಹ ಸ್ಪೆಷಲ್ ಅಂತ ಏನು ಮಾಡಲ್ವೇನ್ಲಾ.
ಹಾ,
ಷಲ್ಲ ಅಂತ
ಸ್ಪೆಷಲ್ ಮಾಮೂಲಿ ಅನ್ನ, ಪಾಯ್ಸ, ಮಾಡ್ತ
ಅಪರೂಪ ಅದ ಏನ್ ಅಬುಕ್ಕ.
ಹ್ಮ್.
ಹಬ್ಬುಕಾ,
ಶುಕ್ ಶುಕ್ರವಾರ,
ಹ್ಮ್ ಏನ್ ಪಾಯ್ಸ.
ಯಾವ್ದೋ ಒಂದ್ ಪಾಯ್ಸ.
ಏನ್ ಪಾಯಸ ಅಂತ ಹೆಸರು ಕಾಳ ಪಾಯಸನಾ ಇಲ್ಲ ಇದ್ರ ಪಾಯಸನಾ.
ಆಸ ಕಾಳ ಪೈಸ ಅದು ಇದು ಮಾಡ್ತರೆ. ಹ್ಮ್.
ತೇಜಾ ಎಲ್ಲಾದ್ರೂ ಹೋಗ್ಬೇಕನ್ಲ್ ಯಾವ್ದಾರೂ ದೇವಸ್ಥಾನಕ್ಕೆ ಹೋಗೋಣ ಬನ್ರಲ್ಲಾ,
ಧರ್ಮಸ್ಥಳಕ್ ಹೋಗ ಮತ್ತಿದ ಪವನ್. ಏನ್ ಮಾಡ
ಯಾವತ್ತು.
ಎಕ್ಸಾಮ್ ಮುಗದಾಗ,
ಮುಗುದ್ಮೇಲೆ ಬತೀವಿ ನಾವುನು.
ಹ್ಮ್.
ಇವಾಗ ಹೋಗ್ಬೇಕು. ಹಲೋ ನಾನು ಹೋದ್ರೆ ಟ್ರೈನಲ್ಲೇ ಬರದ್ ನಾನು.
ಟ್ರೈನೆೇ ಮಸ್ತು.
ಹ್ಮ್ ಏನ್ ವ್ಯೂವ ಇರುತ್ತೋ ಈಗ ಹೋದ್ರೆ. ಸುತ್ತ ಬೆಟ್ಟಗಳು ಮಧ್ಯ್ದದಲ್ಲಿ ಟ್ರೈನ್ ಹೂಗುತ್ತೆ ಏನ್ ಸೈಕ್ಲ್ವಾ. ಹ್ಮ್ ಫುಲ್ಲ ಸಕತ್ತಾಗಿರುತ್ತೆ. ಹೊಬೇಕು.
ಅದೇ,
ಹೋಗನ ಬಿಡು ಅಲ್ಲಿ,
ಹ್ಮ್.
ಹ್ಮ ಮತ್ತೆ ಎಲ್ಲ ಮಲ್ಕೊಂಡವರ, ಮಲ್ಕೊಂಡವರ ಎಲ್ಲಾ,
ಇಲ್ಲ ಕಣೋ ಇಷ್ಟೊತ್ತಿಗೆ ಯಾರ ಮನಿಕಂತ್ತಾರೆ.
ಇದೇ ಮನೇಲಿ.
ಹ್ಮ್.
ಮುದ್ದೆ ಮಾಡಲ್ವೇನ್ಲಾ, ತಿನ್ನಲ್ಲ ನೀನು.
ಹ್ಮ.
ಮುದ್ದೆ ತಿನ್ನಲ್ಲ.
ಇಲ್ಲಿ ತಿನ್ನಲ ಗಟ್ಟಿ ಕಲ್ಲು.
ಯಾವ
ಹ್ಮ್
ನಮ್ಮ ಮನಲಿ ಅಪ ರೂಪಕಣ ವಾರಕ್ ಮೂರ್ ದಿನ ಮಾಡ್ತಾರೆ
ಹ್ಮ್ ಹ್ಮ್
ವರ್ಗ್ ಮೂರ್ ದಿನ ಮುದ್ದೆ
ನಮ್ಮಲ್ಲಿ ಡೈಲಿ ಮಾಡ್ತಾರಪ್ಪಾ
ಮೂ ವಾರಕ್ ಮೂರು ದಿನ ಲ್ಲ ನಮ್ಮಮ್ಮ ಯಾವಾಗ ಮೂಡ್ ಬರುತ್ತೆ ಅವಾಗ ಮಾಡತ್ತೆ ಮುದ್ದನ
ನನೆ ಡೈಲಿ ಮಾಡ್ತಾರಪ್ಪ
ನಮ್ಮನ್ ಹಂಗೆ ಇಿಂದ ತಿನ್ನುದಿಲ್ಲ ಹೋಗಿದ್ದು
ಹ್ಮ್
ಹ
ಹ್ಮ್
ನಮ್ಮ್ ಅಕ್ಕ ಬಂದ್ರೆ ಮಸ್ತಲ್ಲ ಒಳ್ಳೆ ಊಟ ಸಿಗುತ್ತ ನಂಗೆ ಹ್ಮ್
ಸರಿ ಮತ್ತೆ
ಏನೋ ಗೊತ್ತಿಲ್ಲಲ್ಲ ವಿದರ್ಶಗ ಹೋಗ್ ಬಿರಿಯಾನಿ ತಿನ್ನದ್ ಬಂದರಲ್ಲ ಸೋಮವಾರ
ಹ್ಮ
ಸೋಮವಾರ ಬೀದರ್ಷಕ್ ಹೋಗಿ ಬಿರಿಯಾನಿ ತಿನ್ನಣ ಮಸ್ತ ಆಾಗಿರುತ್ತೆ ನೆ
ಅದೇ ಈಗದ್ರ ಫಿಲಮ್ ಆಯ್ತಾ
ಹಾ
ಲಮ
ಪ್ರತಿ ಸಿಗ್ತೇನಲ್ಲ ಮೂವಿ
ಹ್ಮ್
ಪೆ್ದ
ಫಿಲಮ್ಸ್ ಏನಾರ್ ಆಯ್ತಾ ಇವಾಗ ಅಂತ
ಏನುಫಲಾಂಸು
ಚನ್ನೈಗರಫಲಾಮ
ಹ್ಮ್ ಚೆನ್ನಾಗಿರ್ದ ಸಂಭವ ಅದವು ನೋಡಿದಿಯಾ
ಹ್ಮ್
ನೋಡಿದ್ಯಾಾ
ಯಾವ್ದ
ಸಂಭವ ಮಧ್ಯಾಯ
ಸಂಭವ ಮಧ್ಯಾಯ ನೋಡಿ ನೀಿ ಅನ್ಸತ್
ಇ ಹೋಗ್ಲಿ ಬಿಡು ದೃಶ್ಯಂತೇಳ ನೋಡುವ ದೃಶ್ಯಂತ್ರಿ ನೋಡಿದ್ಯಾಾ
ದುಶ್ಯಂತ್ೀಿನ
ಹಾ
ನೋಡಿಲ
ದುಶ್ರಂತ್ ಸೀ ನೋಡು ಸೈಕ್ ಆಗೈತ್ ಮವಿ
ಹ್ಮ್
ನೋಡು ನೋಡು ಸಿಗುತ್ತೆ ಮೂವಿ ಅದು ಕನ್ನಡದಲ್ಲೇ ಐತೆ
ಹ
ಸೈಕಾಗೈತೆನ್
ಸರಿ ಮತ್ತೆ
ಹ್ಮ ದರ್ಶಾಂತರಿ ನೋಡುವ ಅಷ್ಟೆ ಮತ್ತ ಟ್ಯಾಕ್ಸಿಿಗೆ ಯಾವಾಗ್ಲ ಪೋಸ್ಟ್ಪೋನ್ ಮಾಡ್ತಾರ ಮತ್ತೆ ಎಲ್ಲ ಬರುತ್ತಾ ಹ್ಮ್ ಪೋಸ್ ಪೊಂಡ್ ಮಾಡಿದ್ರೆ
ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲಾ ಸಿಕ್ಕವ್ರಲ್ಲ ಇನ್ನೇನು
ಹ್ಮ್ ನೀನು ಯಶ್ಫಾನ್ ಅಲ್ವಾ ನೀನು ಇಷ್ಫಾನು
ಹ್ಮ್
ಎಸ್ ಬಸ್ಗೆ ಜಾಯ ಜೈ ಜೈ ಎಸ್ ಬಸ್ಗೆ ಜಾಯ ಜೈ ಚೈ
ಹ್ಮ್
ಹ ಮತ್ತೆ ಮಳೆ ಗೊತ್ತಿಲ್ವಾ
ಮಳೆ ಇಲ್ಲ ಕಣಲ
ಸೆಕ ಆಗುತ್ತೆ ಚಳಿ ಆಗುತ್ತೆ ಸೆಕ ಆಗುತ್ತೆ ನಮಗೆ
ಹಾ
ಬೆಳಿ ಆಗುತ್ತಾ ಸಕ ಆಗುತ್ತಾ
ಏನ್ ಬರೀ ಕೋಲ್ಡ್ ಅಷ್ಟೆ
ಇಲ್ಲ ನಿಮ್ ರೂಮ್ ಎಲ್ಲ ಕ್ಲೀನ್ ಮಾಡ್ತಾರ ಇಲ್ಲ ನೀವೇ ಕ್ಲೀನ್ ಮಾಡ್ಬೇಕ
ನಾವೇ ಕ್ಲೀನ್ ಮಾಡ್ಬೇಕು
ನೀಏನ್ ಒಬ್ಬೊಬ್ಬರು ವಹಿಸ್ಕೊಂಡಿದ್ದೀರಾ
ಇಲ್ಲ
ಇಂತ
ಅವ್ರವ್ರ ಬೆಂಚ್ ಹತ್ರ ಅವ್ರವ್ರು ಮಾಡ್ಕತ್ತಾರ ಅಷ್ಟೆ
ಏನು ಚೆನ್ನಾಗ್ತಲ್ಲ ಮತ್ತೆ
ಹ್ಮ
ಪಸಕ್ಕೆಲ್ಲ ಹೋಗಲ್ವಾ
ಹ್ಮ ಹ್ಮ
ಮತ್ತತ್ ಅಷ್ಟ್ ಜನ ಚೆನ್ನಾಗ ಐತೆ
ಕಸಪುಡ್ಸು ಆಸ್ಕಾ ಮನಿಕಾ
ನಿಮ್ದೆಲ್ಲ ಓಪನ್ ಕಂಡ್ಲ ಒಂತರ ಪ್ರೈವಸಿ ಇಲ್ಲ
ಹ್ಮ್
ಅವಾ
ಹ್ಮ್
ಈಗ ನೀನ್ ನಿದ್ದೆ ಬತವ ಮಲ್ಕತಿ ನೀನ್ ಪಕ್ಕದಲ್ಲಿ ಅವ್ ಇದಿದ್ದೆ ಬರಲ್ಲಾ ಸುಮ್ಮನೆ ವತಾಡ್ಕೊಂಡಿ ಅನ ಒಟಾವಟಾಕಟ್ಟು ಹ್ಮ್ ಅಲ್ವಾ ಏನು ಮಾಲ್ಗಾದೆ ಅಲ್ಲ ಅಲ್ವಾ ಬೆಳಗ್ಗೆ ಹೊರ್ಗ್ ಯಾರಾರೊಬ್ ಎ ಇದ್ದೇ ಇದ್ದೆ ಇರ್ತಾನೆ
ಹ್ಮ್ ಫಿಕ್ಸ್
ಹ್ಮ್ ಯಾರಾರ ಒಬ್ ಇದ್ದೇ ಇದದ್ದಿ ಇರ್ತಾನೆ
ಯಾರಾರು ಕಡ ಗಡ ಗಡಾಣನ್ಸ್ರ್ತಾರೆಲ್ಲ ಫೋನ್ ನೋಡ್ತಿರ್ತಾರೆ ನಾದಾರು ಒಂದ ಮಾಡಸತಿರ್ತಾರೆ
ಇ ಬೆಳಗ್ಗೆವರ್ಗೂ
ಬೆಳಿಗಿನ ಜಾವ ಅವನಾರು ಎಲ್ಲ ಆಲ್ಮೋಸ್ಟ್ ಮನ ಕಳ್ದಲ್ಲ ಒಂದ ಮೂರ್ ಗಂಟೆ ಆಯ್ತದ ಪಂಡಲ
ವಾ ಮೂರು ಗಂಟೆ ಮೂರ್ ಗಂಟೆ ಮಲಕ ಬೆಳಿಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಅದಾಳು ತಿಂಡಿಯವರುತ್ತು ಅನ್ನೊಂದು ಗಟೆವರ್ಗೋ ಹ್ಮ ಲದುು ಹೊತಾಗಕನಲ್ಲ ಇದುನ್ನ
ಬ್ರದರ್ಸ
ಏನೋ ಹೆಗ್ರ ಸಾಕಿಲ್ವ ಹೊಸತಾಗಿ
ಕೆಲ್ಗಡೆ ಹ ವಿದ್ಯಾರಾ್ ಸಂಂಗಡಿ ಪಕ್ಕ ಒನ್ನೊಂದು ಹ್ಮ್ ಹೇಳುದು
ಇದಂತೆ
ಹೆಗ್ರಸ್ ಚೆನ್ನಾಗ ಐತಲ್ಲ
ಹ್ಮ್ ಏನೋ ಫುಲ್ಲು ಕ್ಯಾರೆಟ್ ಗೇಟ್ ಎ ಲಾಕ್ ಮಾಡ್ತಾನಂತೆ
ಹ್ಮ್
ಅವ ಸಿ ಇ ಟಿ ಬರಕ್ ಹೋಗಿತ್ವಲಾ ಎಷ್ಟು ಬೇಜಾರ ಆಯ್ತು ಗೊತ್ತಾ ಯಾರ ಇಲ ಜೊತಲಿ ನಾವ ಇಬ್ರೇ ಚೋಟ ನಾನು ಇಬ್ರೆ
ಹ್ಮ್ ಹ್ಮ್
ಆಮೇಲೆ ಒಂದ ಒಂದ್ ಹನ್ನೆರಡುವರೆಗೇನೋ ಮಕ್ಕ ಸಕ್ಷಿತ ಬಂದ್ಲು ಹ ಅಲ್ಲಿವರೆಗೂ ನಾನು ಇವನು ಇಬ್ರೆ
ಹ್ಮ್ ಹ್ಮ್ ಹ್ಮ
ತಡ ಬೇಜಾರೋಗತ್ ಪೂರ್ತಿ
ಹ್ಮ್ ಏನ್ ಮಾತಾಡದಿ ಎಚ್ಚಡೆ ಸಿಕ್ಕಿನ
ಈ ಚಡಿ ಹಸತ್ರ ಹೋಗಿದ್ದು
ಏನಕ್ಕೆ
ಸೈನ್ಕ್ಸಕ್ಕೆ ಅಂತ ಕೊಡುಕೀಗೆ ಕಡದಕ್ಕೆಗೆ
ಹ್ಮ್
ಹ್ಮ್ ನಿಮ್ಗೆಲ್ಲಾ ಈಗ್ಲೇ ಆಗುತ್ತೆ ಅಲ್ವಾ ಕ್ಲಾಾಸಲ್ಲಿದ್ದಾಗ ಏನ್ರಲ್ಲ ಮಾತ್ರ ದ್ರಿ ಇವಾಗ ಬಂದಿದ್ದಿದೀರಲ್ಲಾ ಅಂದ್ರು ಸಾರ್ ನಮಗೆ ಗೊತ್ತಿರ್ಲಿಲ್ಲ ಸಾರ್ ಬಿಡಿ ನಾ ಮಾತಾಡ್ತಿದ್ದೆ ಅಷ್ಟೊತ್ತಿಗೆ ಅವನು ಪವನ ಇದ್ದವನು ಲವ್ ಮಾತಾಡ್ಬೇಡ ಮಾತಾಡ್ಬೇಡ ತು್ಿರ್ಲಾ ಅಂದ ಸುಮ್ನೆ ಆಗ್ಬಿಟ್ಟೆ ಚಳ ಒಳ್ಳವರ್ಕಾ
ಹ್ಮ್
ಹ್ಮ್ ಹ್ಮ ಇನ್ನೊಂದು ಸಲಗಚೂಡಿಯ ಪವನ್ವಾ್ಮ
ಹ್ಮ್ ಏನಿಲ್ಲ ನೋಡ್ಕಂದ್ರೂ ಬೋಯ್ತಾನ ಅಷ್ಟೇ
ಓಹ ಇವ ಹೆಚ್ ಹೊಡಿ ಬಿಡು ಅ ಇಲ್ಲ ಇನ್ನ ಅಸಲತ್ ಇನ್ನೊಂದ್ಸಲ ಹೋಗಿ ಏನನ್ಸ ಯಾಕಂದ್ರ ಮನೆ ಪೇರೆಂಟ್ಸ್ ಕರ್ಸವರ್ಗೂ ಬಿಡಲ್ಲ ಆವಾಗ್ಲೇ ಫೋನ್ ಮಾತಾಡವ್ರೆ
ಹ್ಮ್
ಬಿಡು ನ ಹಂಗೆಏನ್ ತಲೆ ಿಲ್ಲ ನಿಂದೆ ಅಲ್ಲಿ ಜಾಸ್ತಿ ತುಂಬಿದ್ದು ನನ್ ನನ್ ಕೇಳ್ಸ್ಕಣ ನಮ್ಮಮ್ಮ ಏನ್ ಮಾತಾಡ್ತವ ಅಂತ
ಹ್ಮ್
ನನ್ನೇ ವಸ್ಕೊಂಡಿತ್ತಾನೆ ಹ್ಮ್ ನನಗ್ ಗೊತ್ತ ಇ ನನ್ನ ಮನೆಗೆ ಎಲ್ಲಾ ಹೇಳ್ತೀನ್ಿ ಕಂಡ್ಲಾ ಏನ್ ಪ್ರತಿಯಂದು ಹೇಳ್ತೀನಿ ನಾನು ಏನೇನ್ ನಡೀತಲ್ಲಾನು
ನಾ ಇವಳ ಇರ್ಲಿಲ್ಲ ಅದಕ್ಕನ್ನು ಹಾಫ್ ಏರಿಕಂದ ಅಷ್ಟೆ
ನಾನ್ ಎಲ್ಲಾನು ಹೇತೀನಿ ಏನೇನ್ ನಡೀತ ಎಲ್ಲಾನು ಹೇಳ್ತೀನಿ ಕುತ್ಕೊಂಡು ಒಂದ್ಸಲ ಕುೂತ್ಕೋತವಲ್ಲ ಇವಾಗ ಎಲ್ಲ ಹೇಳ್ಬಿಡ್ತ ತಿಿನಿ ಏನೇನಾಯಿತು ಅಂತ
ಹ್ಮ್
ಸೇಫ್ಟಿ ಇರುತ್ತೆ
ಹ್ಮ್
ಹ್ಮ್ ಏನ ಬಿಡು ಹೋಗ್ಲಿ ಏನ್ ಮತ್ತೆ
ಳುವೇಕಪ್ಪ
ಊಟ ಏನ್ ಮಾಡ್ದ
ಊಟಾ ಅನ್ನ ಸಾಂಬಾರ
ಹ ಮುದ್ದ ತಿನ್ನಲ್ಲ ಅಲ್ವಾ
ಇಲ್ ತಿನ್ನಲ್ಲ ತಿನ್ನಕ್ ಮಂಚ ಬಲ್ಲ
ಸರಿ ಸರಿ ಮಾಡ್ತಿನಿತಡಿ
ಹ್ಮ್